ಎಲ್ಲೋಮಾ.
ಆಯ್ತಾ ಊಟಾ.
ಆಫ್ಟರ್ ಮಧ್ಯಾಹನ್ಮೇಲೆ ನೀ ನನಗೆ ಕಾಲ್ ಮಾಡ್ಮೇಲೆ ಬಿಡು.
ಹ. ಸರಿ ಸರಿ ನೈಟ್. ಟ್ ಮಾಡ್ತಿ ಬಿಡು ನಾನು ನೈಟು ನೈಟು. ನೈಟ್ ಮಾಡ್ತೀನಿ ಹೇಳ್ಬಕ್ ನೀನೆಯಾ ಹೇಳ್ಬ.
ವಾಯ್ಸೇ ಕೆಳಸ್ತಿಲ್ವಲ್ಲಾ ಇದ್ರಲ್ಲಿ ನೀ ನೀ ಮಾತಾಡ್ತಿರೋದೆ ಹಂಗೆನಾ ಫೋನನಾ.
ಏ ನೆಟ್ವರ್ಕ್ ಎಲ್ಲಾ ಚೆನ್ನಾಗದ ನಂಗ್ ಕೇಳಸುತ್ತೇ.
ಅಂದ್ರೆ ವಾಯ್ಸು ಸ್ಟ್ರಕ್ಕೇನು ಆಗ್ತಾ ಇಲ್ಲಾ ನೀನು ಫುಲ್ ವಾಯ್ಸು ಫುಲ್ ಫ್ಲೋ ಆಗಿ ಕೆಳಸ್ತಾಯದೆ.
ನಾನ್ ಜೋರಾಗಿ ಮಾತಾಡ್ತಾವನಿ ನೆಟ್ವರ್ಕ್ ಸಮಸ್ಯೆೆಯಿಂದನ.
ಹಾ. ಇನ್ನೇನು ಸಮಾಚಾರಾ.
ಹೋದ್ನಾ ನಿನ್ಮಗಾ.
ಓದಾ ಅವ್ನು ಆಟೋ ಕಾರ್ ಗಾ ಎಲ್ಲಾ ತಕೊಂಡು ಓದ್ನಾವ್ರ ಮನೆಗ.
ಹಾ.
ನಮ್ಮ ಆಂಟಿವ್ರು ನಮ್ಮ್ ಆಂಟಿವ್ರು ಬೆಳ್ಳುಳ್ಳಿ ಓಡಿತಿದರೆ ಎಲ್ಲಾ ಇಲ್ಲೇ ಅವರೆ.
ಹಾ.
ಅವರು ಊಟಾ ಮಾಡಕ್ಕ ಕರೆಯಕ್ಕ ಬಂದಿರು ನಮ್ಮ ಅಮ್ಮನಿವ್ರರಿಗೆ ನಾವು ಕೇಳೋದಲ್ಲ. ಬೇಡಾ ಅಂತಂದೆ. ನಾನು ಊಟ ಗೀಟ ಮಾಡ್ಕೊಂಡು ನನ್ನ ಮಗನಗೂ ಸ್ವಲ್ಪ ಲೈಟಾಗಿ ಊಟ ಮಾಡಿಸ್ಕೊಂಡು ಹೋಗ್ತೀನಿ ಮನೆಗೆ ಅವ್ರ ಮನೆಗೆ.
ಹ್ಮ್ ಸರಿ ಸರಿ ಹೋಗ್ ಬಿಟ್ ಬಾ. ಏನಿಲ್ಲಾ ಸಮಾಚಾರ.
ನೀನು ನಾಳೆ ಚಾಮುಂಡಿ ದೇವಸ್ಥಾನಕ್ಕ ಹೋಗ್ತಿರಾ ಹಾಗಾದ್ರೆ.
ಹ್ಮ ಬರ್ಲಿ ಇರಪ್ಪ ಇನ್ನು ಏನ ಸದ್ದೇ ಇಲ್ಲಾ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲಾ. ನೀ ಕಟ್ ಮಾಡ್ದಾಗ ಅವ್ರಗೆ ಮಾಡಿದೇ. ಯಾರ ಜೊತೆನೆ ಮಾತಾಡ್ತವ್ರ ಬಿಜಿ ಬರ್ತಾದ.
ಈವಾಗ್ಲಾ.
ಹ್ಮ್.
ಹ್ಮ್.
ಬರ್ಬೆಕ್ಲಾ ಅವ್ರು ಹಿಂದೆ ಹಿಂದೆ.
ಇವತ್ ಸಾಯಂಕಾಲಾ ಬಂದ್ರಾ.
ಬರ್ಲಾ ಬರ್ಲ.
ಮತ್ತೆ ಸಂಜೆ ಬಂದ್ ಉಳ್ಕೊಂಡ ಬೆಳಗ್ಗೆ ಎದ್ದ ಹೋಗ್ಬೋದಲ್ಲಾ ನೀವು.
ಆಮ್ಮಾಸ ಬರಂಗಂಗಲ್ ಅಪ್ನೆ
ಬೆಳಿಯಕ್ ಬರ್ಬೋದಾ ಅವ್ರ ಬರಂಗಗೆ ಇಲ್ವಾ ಅಲ್ಗ
ಬರ್ಬಹದು ಇವತ್ ಅಮಾವಾಸ್ಯ ಅಲ್ವಾ ಅಮಾವಾಸ್ಯಲಿ ಇರಂಗಿಲ್ಲ ಆಮೇಲೆ ನಮ್ದು ಈಗ ಅಲ್ವ ಕಸ್ಮ ಹದ್ರೆ ಇದು ಕಮೋಸಗಿನ ರಿಲ್ಲ
ಸರಿ ಸರಿ
ಒಂದ್ರೆ ನಾವ ಒಂದ್ ವರ್ಷ ಆಗಿದ್ರೆ ನಮ್ಗೆ ಏನ ಕಟ್ಟಿಲ್ಲ ಇದೇ ಪ್ರಶ್ನೆದಲ್ವಣ ಮದುವಾಗಿ ಯಾವ್ ಇರಂಗಿಲ್ಲ ನಾಳ ಬತ್ತ ತರಮ್ಮಸ ಕಳ್ಕೊಂಡಮ್ಮರ
ಹ್ಞೂ ನೀನು ಸಮಾಚಾರ ಮನೆ ನೋಡೋಣ ಇನ್ನು ನೆಕ್ಸ್ಟ್ ಇನ್ನು ಒಂದೂವರೆ ತಿಂಗ್ಗಳು ವೆಯ್ಟ್ ಮಾಡಬೇಕು ಇನ್ನು
ಹ್ಮ
ಶ್ವೇತಕನ ಗೊತ್ತಿಲಿಲ್ಲ ಶ್ವೇತಾ ಫೋನ್ ಮಾಡಿದ್ರು ಮನೆ ಸಿಗ್ತ ಏನು ಅಂತಂದ್ರು ಸಿಕ್ತು ಅಂದ ಎಂಟ ಜುಲೈಗೆ ಹೋಗೋದು ಅಂದ್ರು ಇನ್ನುೂ ಇದೆಲ್ಲ ನೀರು ಇರ್ದೆ ಕಂಡ್ಬಿಡೋಗಾದ್ರೆಊರಲ್ಲೇ ಅಂತಂದರು
ಹ್ಮ ನೀರ್ಲ್ಲ ಬಿುಡಿ ಊರ್ಲ್ಲಿವತ್ತ ಹ್ಮ
ಹ ಇವ ಬಂದಿನ
ಅದೇ ಹ್ಮ್ ಮದ್ನೇಲ್ಲ ಇದಿದ್ದಯಾ
ಹಾ ಅದಕ್ಕೆ ಹ್ಮ ಅಲ್ಲಿ ಇಲ್ಲಿ ಇದ್ ಮಾಡದನ್ ಏನ್ ಮಾಡೋದು
ನೀ ಹೊಸರಲ್ಲಿ ನಿಮ್ಮ ಅತ್ತವರು ಬರಗಂಟ ಇರ್ಬೋದಲ್ಲ
ಬರ್ತಾರೆಣ ಮತ್ತೆರ ನಾ ಭಾನುವಾರ ಸೋಮಾರ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಸೋಮವಾರ ಬತ್ ಅವವು ಬಂದ್ರೆ ಏನ್ವಿಲ್ಲಾ ಇನಂದು ಎಲ್ಲ ಕೊರ್ ಕೊರೆಗಳಾಗಿ ಬರೆಯೋದ್ನ ಪೆಂಡಿಗೆಲ್ಲಿ ಇಟ್ಟಿದ್ದೀನಿ
ಹ್ಮ
ಇವಾಗ ಅಂದೆಲ್ಲ ಕಂಪ್ಲೀಟ್ ಮಾಡ್ಬೇಕಲ್ಲ ನನ ಸೋಮರ ಮೈಸೂರಿಗೆಗೆ ಹೋಗ್ತೀನಿ ಅಲ್ವಾ ಸೋಮ್ರ ಮೈಸೂರು ಹೋಗಿ ಸೋಮಾರ ನಾನು ಗಂಡಪಟ್ಟಟೆಯಲ್ಲಿ ಉಳ್ಕೊಳ್ಳ ಪ್ಲ ನ ನಂದ
ಹ್ಮ್
ಅಲ್ಲಿ ನೈಟು ಗೌರಿ ಬರೋಗೆ ಎಲ್ಲ ನೀಟಾಗಿನ್ ಪಿಂಡಿಗೆ ಸ್ವಲ್ಪ ಕಂಪ್ಲೀಟ್ ಮಾಡ್ಬೋದಲ್ಲ ಆದಷ್ಟು ಅದನ್ನೆಲ್ಲ ತಗೊಂಡು ನಾನು ಆಥರ ಸ್ಪೈರಲ್ ಮಾಡಸ್ಕು ಫೈಲ್ ತರ ಮಾಡ್ಸ್ಬೇಕು ಆ ಬರ್ದಿರೋದ ನೆಲನವೇ ಸ್ಪೇರಲ್ ಮಾಡಿಸಿ ಅದನ್ನ ಕರೆಕ್ಷನ್ಗೆ ತಗೊಂಡೋಗ ಸ್ಕೂಳ್ ಕೊಡ್ಬೇಕು
ಹ್ಮ ಸರಿ ಸರಿ ಹಂಗರ್ ಕೆಲ್ಸ ಅದ್ರ ಕೆಲ್ಸ ಸ್ಕೂಲ್ ಕೆಲ್ಸ ಆದದಕಂತಕ್ಕದ ಹಿಂಗ
ನಂಗ ಇನ್ನು ಇವತ್ತ ಹದ್ನಾರು ಇನ್ನು ನಾಳೆ ಹದ್ನೆಂಟು ನಾನು ಹೋಗೋದು ಅದೆಲ್ಲ ಮಾಡ್ತೀನಿ ಟ್ರಿಪ್ಗೆ ಹೋಗಕ್ಕಾಗಲ್ಲ
ಈಗ ಮಾಡ್ಕ ಈಗ ಮಾಡ್ಕೊಬೋದು ನೀ ಫ್ರೀಯ ಆಗಿದ್ದಾಗ ಹೇಟೈ
ಇಬಿಟ್ಟಿದ್ದನಿ ಒಂದ್ ಬರಿ ತಂದಿ ಅದು ಕಟ್ ಮಾಡೋದದ ಅದು ಹಿಂಗೆ ಮಾಡೋದ ನಂಗೆ ಗೊತ್ತಲ್ವಲ್ಲ ಈಗ ನನ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ನ ಟ್ರಿಪ್ಗೆ ಬತೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ಹೇಳ್ಬಿಟ್ಟಿದಿ ನನ್ಗ ಇವಾಗ ಅನ್ಸುದ ನ ಹೋಗಕೆ ಆಗಲ್ಲ ಅಂತ
ಹೋಗೋದು ಹದ್ನೆಂಟರ ಗಂಟೆ
ಯ ಮೂರ್ ದಿನ ಆಗಲ್ಲ ಸುಮಿರ ಮೂರ್ ದಿನ ಆಗಲ್ಲ ಇವ್ರ
ಮ್ಮ ಪೂಜಾ ಮಾಡಾಯ್ತಾ ಪೂಜಾ ಪೂಜಾ ಮಾಡೈತಾ ಅಂದಿ
ಏನ್ ಪೂಜಾ
ಪೂಜಾ ಅವ ಬರ್ದೈತ್ ಅವ ಬರ್ದೈತ ಅಂದೆ
ಪೂಜನಾ ಅವ ಅವಳೂ ಸೇಮ್ ಇಬ್ರು ಒಂದೇ ವೇಳೋಯ್ತಾವೆ
ಹಾ
ಅವಳು ಫೋನ್ ಮಾಡಿದ್ಲು ಸೋಮಾರ ಹೋಗವಂತ ಅವ ಇಲ್ಲ ಇಲ್ಲ ಆದ್ರರು ಮಾಡಿಲ್ಲವ ಅಂದ್ರೆ ಸ್ವಲ್ಪ ಮಾಡೇ ಇಲ್ಲ ನಾನ್ ಮಕ್ಳ ಸಸ್ಕೊ ಒಂದ್ ಸಬ್ಜೆಕ್ಟ್ ಮಾಡ್ದ ಆರ್ಟ್ ಅಂಡ್ ಕ್ರಾಫ್ಟ್ ಅನ್ನ ಇವಾಗ ಮಾಡ್ದವ್ಳ ಹಾ
ಸಿಟಿಲಿ ಇರೋದ್ರಿಂದ ಏನ್ ಬು ಅದೆಲ್ಲ ಕರ ಮಾಡ್ಬೋದು ಅವ ಬೇಗ ಹ್ಮಂತ ರಶ್ಮಿ ಯಾರೋ ಸರ್ಲ್ಲಾನು ಯಾರೋ ಫೋನ್ ಮಾಡಿ ಮೆಸೇಜ್ ಮಾಡಿಲ್ವಾ
ಹ
ಬಷ್ಟ್ಮ
ಯಾರು ಮಾಡಿಲ್ಲ
ಹ್ಮ್ ಕಾದರಿ
ಯಾರೋ ಕ ಯಾರ ಮುಲ್ಲ ನಾನೇ ಬ್ಯುಸಿಇದ್ದಲ್ಲ ನೆನ್ನೆ ಮಾಡಿಲ್ಲ ಯಾರಿಗುವ
ಸರಿ ಸರಿ
ಹ್ಮ್ ಸಮಾಚಾರ ಹ
ಒಂತ ಹಮಂತ ಮಾಡದ ಅಂತಲ್ಲ
ನಾಳೆಏನ್ಗೆ ನಾಳೆ ಅಳಗೆೋಯ್ದ್ರಿ ನಾಳಿದ್ದ ಇನ್ನೇನು ನಾಳಿದ್ದು
ನಿನ್ನೇನ ಅರಿ
ಹಾ ಎನ್ನ
ಹೇಳ್ಬೇಕು ನೀನಿ ಅಂದೆ ನಾನ್ ನೈಟ್ ಮಾಡ್ತೇನಿ ಬಿಡು ಕಾಲ್ನ
ಹ
ನಾಳೆ ಏನ್ ಕೆಲ್ಸ ನಾಳೆ ಏನು ಇಲ್ಲ ಅಲ್ ಆದ್ಮೇಲೆ ಮುಗಿತು ಕೆಲ್ಸ ಅಂತ
ನಾಳಿದ್ದು ಫೋನ್ ಮಾಡು ಇದೇ ತರ
ಹ್ಮ್ ನಾಳೆನು ನಾಳೆನು ಈ ಕಾಸಕ್ ಸ್ಟಾರ್ಟ್ ಆಯ್ತಲ್ಲ ದಿನ ಮಾಡ್ಬೇಕಲ್ಲ
ನೋಡೋಣ ಇ ನನ್ ಮಾಡ್ದ್ ನಂಗಗೆ ಗೊತ್ತಾಗತಲ್ಲ ಈಗ ಫೈ್ ಕ್ಬಿಡ್ರ ಅಮೌಂಟ್ ಬಂದ ಬರಲ್ತ್ತ
ಕಂಪ್ಲೀಟ್ ಮಾಡಿದಾಗ ಏನನ ಕೊಡೋದು ಕಂಪ
ಸರಿ ಸರಿ ಇರಿ ಇ ಆತ ಬ ಇವ್ರ ಬಾಯ್ಸ್ ಮಾತಾಡಾರ ನೋಡೋಂತ ಹಡುಗತೈತ
ಹ್ಮ
ಸಮಾಚಾರ
ಎನ್ನನ ಹೇಳಡುಣ ನೀ
ನಿಜಾರಲ್ಲಿ ಒನ್ನೇಗೋಡೆಯಲ್ಲಿ ನೀ ಬೆಳಿಗ್ಗೆ ಎಷ್ಟೊತ್ಲ ಎದ್ದಿದ್ದಾರನ್ನು ಬೆಳಿಗ್ಗೆ
ಆರುವರೆ
ಆರವರ್ಗ ಇದ ನ್ ಮಾಡೋಡ್ದ
ಆರವರೆಗ ಇತ್ತು ಮಾಮೂಲಿ ವಾಶ್ರೂಮ್ಗೆ ಹೋಗಕೊಂಡು ಅಲ್ಲಿ ಹೋ ಅ ಮಾ ಮಾಮೂಲಿ ಮನೆಗ್ ಹೋದ ಒಳಗಡೆಗ ಅವರು ಸ್ನಾನ ಮಾಡಕೊಗ ಒಳ್ಳದಐತ ಅಂದ್ರೆ ಸ್ನಾನಕ್ಕ ಅದೆ
ಸಾನ ಮರ್ಕನ್ ರೆಡಿಯಗವದ
ಎಲ್ಲ ಕಂಫರ್ಟಬಲ್ ಇದ್ದ ಮನೆ
ಹ ಇಲ್ವೆ ಇಲ್ವಲ್ಲದ ನಾ ಇಲ್ಲೂ ಇಲ್ಲಲ್ಲ ದೇವಸಿ
ಹ್ಮ
ಕಂಫರ್ಟಬಲ್ ಆಗಿಇರಕ ನಾ ದ್ದು ಸಾಯಂಕಾಲ ಪುನಃ ಬೆಳಿಗ್ಗೆದ್ ಬಂದಿ ಜಾಸ್ತಿ ಒಂದ್ ದಿನ ಫುಲ್ಲು ಸಾಯಂಕಾಲ ಗಂಟ ಮನೇಲಿ ಇಲ್ವೇ ಇಲ್ವಲ್ಲ ಗೊತ್ತಾಗಕೆ ಸೋಮಾರ ನ ಆವತ್ತು ಇರ್ಲಿಲ್ಲ ಇದ್ರ ತಾನೆ ಗೊತ್ತಾಗ ಇಲ್ವೆೇ ಇಲ್ವಲ್ ನಂದು ಜಾಸ್ತಿ ನೈಟ್ ಒಂದ ಅಷ್ಟೆ
ಹ್ಮ್
ಸೋಮಾರ ಆವತ್ ಇದ್ದಾಗ್ಲೂ ಈ ದೇವಸ್ಥಾನ ಕಳ್ಕೊಡೋದು ಎಲ್ಲಾ ವರಗಡನೆಯ ಒಂದ ನು ಇನಿಲ್ವಲ್ಲ ಕಂಪ್ಲೀಟ್ ಮಾಡಿರ್ನಲ್ವಲ್ಲ ಹ್ಮ ಬೇಕ ನಿಮ್ಗೆ ಅಂತ ಹೌದಂತ
ಮ ತಿಗೆ ಎಷ್ಟ್ ತಿಂಗಳು ಪಾಪು ಈವಾಗ
ಮೂರ್ ಕಂಫೋರ್
ನಿಮ್ ಮದುವೆಗೆ ಮಿಸ್ ಆದ್ರರು ಅವರು ಅಲ್ವಾ
ಹ್ಮ್ ಹ್ಮ್ ಹೌದು ಇನ್ನೇನೇನ ಆರ್ ತಿಂಗ ಬಾತರ ಇನ್ನೂ ಆರ್ ತಿಂಗ ಹಂಗ ಹಿಂಗಗೆ ಆಡ್ತಾ ಇನ್ನೊಂದ್ ಹದ್ನೈದು ದಿನ ಆದ್ರ ನಾಕು ಕಂಪ್ಲೂಟ್ ಆಯ್ತಾ ಇದು ನಮ ಎರಡ್ ಕಂದ ನಂದ್ ನಾಕು ತಿಂಗ ಬರ್ತಾರ ಹ
ಹ್ಮ್ ಇನ್ನೇನು ಹ ಮಾ ನಮ್ಗೆ ಎಕ್ಸಾಮ್ಗೆ ನಾ ಕೇರಳ ಸರಿಯಾಕ್ ಹೋಗಬೇಕು ಅದ್ ಗೊತ್ತಾ
ಅದೇನು
ಅಲ್ಲಿ ಯೂನಿಫಾರ್ಮ್ ಿನ ಸೇ ಅದು ಓಣಂ ಸರಿ
ಹ
ಆ ಸ್ಕೂಲ್ಗೆ ನಮಗ್ ತುಂಬಾ ಸರಿ ಹೇಳಿದ್ರು ಅಂದ್ರೆ ಫೋಟೋ ವಿಡಿಯೋಗಳೆಲ್ಲ ಅದು ಯೂನಿಫಾರ್ಮಿಟ್ಗ ಬರುತ್ತೆ ಅಂತ ಎಲ್ಲರೂವೇ
ಹಾ
ಹಾಬೋದ್ರ ಎಂತ ಅದನ್ನು ರೆಡಿ ಮಾಡ್ಕೋಬೇಕುಣಂದ್ರೆ ಒಂದು ಐತೆ ಆರು ಆರು ವರ್ಷದ ಇದೆ ಆರ ಇರ್ಬೇಕು ಅದ್ರ ಬಗ್ಗೆ ನಮ್ಗೇನು ಹೇಳಲಿಲ್ಲ ಇದು ಏನಪ್ಪಾ
ಇವಲ್ಲ ಬರ ಅಸೈನ್ಮಂಟ್
ಬಾರದಿದನಲ್ಲ ಅದ್ರ ಬಗ್ಗೆನೆ ಕೊಡ್ಬೋದೇನೋ ಅಂತ ಇದು ಅಷ್ಟ
ಅದೆಲ್ಲಾವೀ ಕಾಲೇಜ್ಗೆ ಓದ್ತಿದ್ವಲ್ಲ ಆಗ ಸರಿ ಓದ್ಬೇಕ ಒಂದ್ರಗ ಇಂಟ್ರಸ್ಟ್ ಎಲ್ಲ ಟೈಮ್ ಇದ್ವಿ
ತಗಾವಟ್ಟಿ ಮನ ನ
ಹಾಗಗಂದ್ರೆ ಓದ ಮೈಂಡ್ ಇರುತ್ತೆ ಈಗ ಫ್ಯಾಮಿಲಿ ಮಕ್ಕಳು ಅದೇ ನಮ್ಗ ಓದದೇ ಇಲ್ವಲ್ಲ ಬೇರೆ ಪ್ರಾಬ್ಲಮ್ಗಳು ಇ
ನನಗೆ ಎಕ್ಸಾಮ್ ಮುಗುದ್ರೆ ಸಾಕ ಇವಾಗ ಸದ್ಯಕ್ಕೆ ನೋಡಣ ಮೈಸೂರ್ಗ ಹೋದ್ಮೇಲೆ ಎಕ್ಕೊಂಡ್ ಮುಗ್ದಿರ್ತಾನಾ ಫ್ರೀ ಆಗ್ಬಿಟ್ಟಿರ್ತನಿ ಆಗ ಸರ್ಟಿಫಿಕೇಟ್ ವೆಟ ಮಾಡಬೇಕಷ್ಟೆ
ಹ್ಮ್ ಸಿಕ್ತಕ್ ಜೂನ್ಗೆ ಸುಮ್ ಜಾಯ್ನ್ ಆಗ್ಬಿಡು ಸಿಕ್ಕದ್ರೆ
ಅದೇ ಅ ಸ್ಕೂಲ್ ಬಗ್ಗೆ ಇರ್ಲಿ ಈಗ ಮೈಸೂರು ಇನ್ನೂ ಒಂದವರೆ ತಿಂಗಳು ಹೆಂಗಪ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂತ
ಹ್ಮ್ ಕಂಪ್ಯೂಟರ್ ಕ್ಲಾಸಸ್ ಸೇರ್ಕೋಬಹುದು ಅಷ್ಟೇನ ಆಕ್ಲ
ಅಲ್ಲೇ
ಗುಂಡ್ಲುಪೇಟೆ
ಹಾಗ ಸ ಇನ್ನೊಂದು ತಿಂಗಂಳಿಗೆ ಏನಕ್ಕೆ ಅದು ಆ ಕ್ಲಾಸ್ ವೇಸ್ಟ್ ಕಣ್ಣೆ ಅದು ಆ ಕ್ಲಾಸಸ್ ಎಲ್ಲ ವೇಸ್ಟ್ು ನಾವ್ೆಲ್ಲ ಇದ್ ಮಾಡಿದ್ಲ್ಲ ಬೇಸಿಕ್ ಕ್ಲಾಸಸ್ ಹೋಗಿ ಅದೇನು
ಅವೆಲ್ಲ ವೇಸ್ಟೆ ಹೌದು